ಹಲೋ
ಹಲೋ.
ಗುರು ಕೇಳತ್ತದೆ.
ಕೇಳ್ತಿದ್ದೆ ವಾಯ್ಸ್ ಕೆಲ್ಸತಿದೆಯ ನಂದು.
ಹಾ ಕೇಳ್ಸತಡೆ.
ಚೆನ್ನಾಗ್ ಮಾತಾಡಪ್ಪ ಯಾಕೆ ನೀನ್ ವಯಸ್ಸ ಕೆಲಸವ್ಲೆ.
ಇಲ್ಲ ಗುರು ಇಲ್ಲಿ ನೆಟ್ಟರ್ಕ ಪ್ರಾಬ್ಲೆಮ್.
ಹಾ ಒಂದ ರೂಮ್ ಅಲ್ಲಿ ಕುಂತು ಚೆನ್ನಾಗ್ ಮಾತಾಡು ಆಡೆ ಆ ಕಡೆ ಈ ಕಡೆ ಹೋದ್ರೆ ಮತ್ತೆ ಹೆಂಗ ಫೋನು ಇದಾಗಲ್ವಾ.
ಎಲ್ಲ ಬ್ರೋ ಒಂದ್ ಸೈಡ್ ಕುಂತಿದ್ದೀನಿ.
ಒಂದ್ ಸೈಡ್ ಕುಂತ್ರೆ ಆ ತರ ಯಾಕ ಆಗುತ್ತೆ ಅದು.
ಗೊತ್ತಿಲ್ಲ ಗುರು
ಇದಗ
ಏನಿಲ್ಲಲ್ಲಾವು ಜಸ್ಟ್ ಊಟ ಮಾಡಿದೀವಿ ಸುಮ್ಮನೆ ಕುಂತಿದೀರಿ.
ಹೌ ಬೆಳಗ ಏನು ಓದಿದೆ ಇವತ್ತು.
ಏನ್ ಏನೆಲ್ಲಕ್ಕೂ ಬರೆ ತಿರಗ್ಯಾದುದಿದೆ ಆಗಿದೆ.
ಏನಾದ್ರೂ ಓದಿದ್ದ್ ಹೇಳಪ್ಪಾ ಏನ್ ಓದಿದ ಸ್ವಲ್ಪ ನನ್ ಸ್ವಲ್ಪ ಹೇಳೇಳ್ಬೇಕ
ಯ ಇಲ್ಲ ಗರಿ ಏನು ಇದೆಲ್ಲ
ಹ್ಮ್
ಹ್ಮ್ ಇನ್ನ ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಸ್ಟಾಂಡ್ ಕಡೆ ಹಗಿದ್ದೆ.
ಆ ಭಾಷಣ ಕಡೆ ಆ ಹೋಗದ.
ಎರಡು ನೂತ ಅಜಕ್ಕೆ ಬರ್ಸಲ್ ಬಂದಿದ್ದು.
ಹೌದಾ ಯಾರು ನಿ ನಿನ್ಗ ಯಾರು ಬೇರಗ?
ಹ ಬೇರೆವ್ಗೆ ನಮಗೆಲ್ಲ
ಹೌದಾ ಇನ್ನು ನ್ಯೂಟನ್ ಜಿಗದಾಗಿದ್ದಾರೆ ಜನ್ರು ಓಡಾರಲ್ಲಿ.
ಹ್ಮ್ ಅಂದೇದಾರೆನ. ನಿಮ್ಮ ವಾಯ್ಸ್ ಕೇಳ್ತಾಇಲ್ಲ ಬ್ರ ಬ್ರಕ್ ಬ್ರೇಕ್ ಆಗ್ತದೆ.
ನಮಸ್ಕತದ
ಹ್ಮ ಈ ಕೇಳ್ತಾ ಇದೆ ಆಗ್ಳ ಕೇಳ್ತಾಲ್ಲ.
ಈ ಸರಿಯಾಗಿ ಕೇಳ್ತಲ್ಲ ಡ್ರಮ್ ತರ ವಾಯ್ಸ್ ತರ ಬರ್ ವಾಯ್ಸ್ ಬರ್ತಾ ಇದೆ.
ಹಲೋ ಹಲೋ ಹಲೋ